ಮತ್ತಾ ಆಯ್ತ್ ಅಣ್ಣ
ನಿನ್ನಯ್ತ್ನ್ನಾ ಇಲ್ಲ ಅಣ್ಣ ಹ್ಮ ಯೋಳ್ಬೇಕಣ್ಣ ಎಲ್ಲ ಆರಾಮಗಿರಣ್ಣ ನೀನ್ ಆರಾಮದಿಲ್ಲ
ಹಾ ಆರಾಮ ಇದಿವಪ್ಪ ಏನು ಕೆಲ್ಸ ಏನು ವರ್ಕ್ ಒಳಗ್ದಿ ಹ್ಮ ಮತ್ತ ಯರಾಮ್ ಬರ್ತಾರ ನೈ ದಿದ್ ಆರಾಮ್ ಬರ್ತಾರ ಮ
ಯಾರಿಲ್ಲ ನಾನೊಬ್ನ
ಐವತ್ತಾರ ಕರ್ಕಬ
ಮತ್ತ ಯಾರಿಲ್ಲ ಅಂದ್ರೆ ಒಬ್ಬ್ನೆ ಅಲ್ಲ ಇ ಸಣ್ಣ ಹಾಸ್ಪಿಟ್ಲ್ ಅಕ್ಕೆ ಒಬ್ಬ್ನೆ ಹೋಗರ್ತೇನಿ
ಹಾ
ಹ ನಿಂದು ಕೆಲ್ಸ
ಅಂದೆ ಹಿಂಗ್ ಅವ್ಳ ನಾ ನಡ್ಕಂತ.
ಹ್ಮ ಕಾಲೇಜ
ತಬಳ್ಗೆ ಕೆಳೆದು.
ಹೌದನ್ನೇ ಹ್ಮ
ಏನ್ ಎಲ್ಲ ಅದಾರ ಆರಾಮ್ ಅದಾರ ಎಲ್ಲಾರ ಹಾ ಚಹಾ ಕುಡಿದಲ್ಲ ನೋಡಿ ನಿನ್ನಿಂದ
ನಮ್ದೇನಿಲ್ಲ
ಕೆಸ ಮಾಡಗದ್ದಾ
ಹಾ ಬಾರಿ ಅದಾವ್ ಆಕೀನು.
ಹ್ಮ ಬರ ಫೋನ್ ತಿಕ್ಕದ ತಿಕ್ಕದ ತಿಕ್ಕದ ಮುಸ್ಡಿ ನೋಡ್ ಮುಸುಡಿ ಹೆಂಗಾಗೈತಿ. ಹ್ಮ್ ಮಾತಾಡೋ ಮಾತ್ರ ದೊಡ್ಡ ದೊಡ್ಡ ಮಾತಾಡ್ತಾಳ ಹಲ್ಲ್ ನೋಡ ಅಲ್ಲಿ ಮೂವತ್ತೇರಡು ಹಲ್ಲ್ ತಗಿತಳ ಆಗಾಗ ಹತ್ತು ರೂಪಾಯಿಗತಾಳ ನಾಲ್ಕು ರೂಪಾಯಿಗಿತಾಳ ಹ್ಮ್ ಬರ್ರ ಹೊಟ್ಟೆಕಿಚ್ಚು ಹ್ಮ ಸಾರ್ಥಿ ಜಾಸ್ತಿ ಹೊಟ್ಟೆಕಿಚ್ಚು ಜಾಸ್ತಿ ತನ್ನೇ ನಾ ಮಾತಾಡ್ಸ್ಬೇಕು ತನ್ನತ ಇರ್ಬೇಕು ತನ ರಿಲ್ಸ್ ಕಳಸ್ಬೇಕು ಒಟ್ಟೆ ತಾನ ಆಮಷೆ ಮಾಡ್ಬೇಕು ಹೊಟ್ಟೆಗಿತ್ತು ಹೊಟ್ಟೆ
ಯಾರು ಮಾತಾಡ್ಸಂಗಲ್ಲ ನಾ ಹುಡ್ಗ್ಯಾರ ಮಾತಾಡ್ಬಿಟ್ರ ಮೇಲಿಂದಕ್ಕೆ ದಗ ದಗ ದಗ್ದಗ ದಗದಗ್ ಹುರ್ಬಿಡ್ತ
ಹ್ಮ್ ತಾನ ಆದ್ರ ಎಲ್ಲಾ ಫ್ರೆಂಡ್ಸ್ನ ಮಾತಾಡ್ಸ್ಕೊಂಡ ಎಲ್ಲಷ್ಟ ಮಾತಾಡ್ಸ್ಕೊಂಬ ಬರ್ಬೇಕು ಎಲ್ಲರನು ಮಾತಾಡ್ಸ್ಕಂಬರ್ಬೇಕು ನಾವ ಆದ್ರೂ ಒಂದ್ ಹುಡ್ಗಿನ್ ಮಾತಾಡ್ಸ್ಕಿಟ್ರೆ ಮತ್ ಮತ್ತ ಅಷ್ಟೇ ಇದು ಮಾಡ್ತಾಳ ಮತ್ತೆ ಹ್ಮ ನಾವು ಸುಮ್ನೆ ಇರ್ಬು ತಾನ್ ಮಾತಾಡಿದ್ರೆ ತಾನನ್ ಯಾರ್ ಜತ್ರರ ಮಾತಾಡುದು ನ. ನಾವ ಸುಮಮ್ಮನೆ ಇರ್ಬೇಕು ಮೊತ್ತ ಹ್ಮ್.
ಹ್ಮ್. ಮಸ ಹೊಸ ಒಂತರ ಅದಕಾಯ್ ಕೇಳಿ.
ಹ್ಮ ಹಾ
ವಷ ಮಾಡೇಡಿಕಪ್ಪ ನ ಬಸಾಮ ವಷ ಮಾಡಡಿಕ ಮುಂದ. ಒಂದ ಬರ ಸತ್ತ ಕಳ ಅಂತ ಬೇಸ್ ಮಾಡೋಡಿಕ.
ಹ್ಮ ಹಾ ಹಗೆ ಜೀವನ ಜೀವನ ಹೇಳಾರಪ್ಪ ನಮ್ಮ ಬಸ.
ಬಿಡ ಸಣ್ಣ .
ಅ್ಕ ಹೆಂಗ ಗೊತ್ತಾಗತ್ತ ಎಲ್ಲ ಗೊತ್ತ. ನೋಡ ಹೆಂಗ ಮಾಡಟಕ್ಷನ್ ಅವ್ರು ಕೊಡ ಬರ್. ಮಾಡ ಬರೀ ಎಂತ ಸಮಯ ಬಿಟ್ಟಲ ಜೀವನ ಪೂರ್ತಿ.
ಏನ್ ರೋಗ ಹೊಡದೈ ಚೆನ . ಟಾಟಾಕ್ಷ ಅಂದ್ರೆ ಹೋಗ ಸಾವಿರ ರೂಪಾಯಿ ಇದೆ ಮೂರ್ ಸಾವಿರ ರೂಪಾಯಿ ಕೊಟ್ಟೆ. ಸಾವಕರ್ ಮಂಧೀಯಪ್ಪ ಮಾಡ್ತಾರ.
ಏನ್ ಮಾಡಿದ್ರಿ ಚಂದನ್ ನಾವ್ ಮಾಡಿದ್ರಿ ಚಂದನ್ ಅದನ್ನ ಹೇಳ.
ನದ ಮಕ್ಕು ಬ . ನಂಗ ನೋಡ್ರಿ ಚಾ ಕುೂಡಕ್ರ ಆಗ್ತಿ.
ಹಾ ನಮ್ಮಗ್ ನೋಡಿದ್ರ ನಾಗಲ್ಲ ಅಡಗ್ ಚಿಡ್ ದಿನಕ್ಕೆ ಆ. ಇಪ್ಪತ್ತಕ್ಕಿಲ್ಲ ಮೂರ್ ಮೂ ಸಾವರ ರೂಪಾಯಿ ಕೊಟ್ಟು ಟ್ಯಾಟೂ ಅಂತಳಿ ಮತ್ತೆ ನಾಕ ನಕ ಸಾವಿರ. ಪ ಕೊಟ್ಟು ಇದನ್ ಮಾಡಿಸ್ತಾರ ಫೋಟೋ ಫ್ರೇಮ್ ಬ್ಲೆಡ್. ಬ್ಲಡ್ ಫೋಟೋ ಫ್ರೇಮ್ ಮಾಡಿಸ್ತರ ಬ್ಲಡ್ ಹ.
ನಪ್ಪ ಏನಲ್ಲಿದ್ದ. ಬಡೋರ್ ನಾವು ಬಡೋ ಬಡವರ್ ಮತ್ ಏನಾರು ಮಾಡಕ್ ಹೋದ್ರಿ ಇದ ಅನ್ಸರ್. ಸಾಹಕಾರ ಮಂದಿ ಏನ್ ಮಾಡಿದಿರ್ತ್ತ ಚಂದದ. ಹ್ಮ್ ನಾವು ಮಾಡದ್ರ ಚಾಮನ್ದ ಹೌದ ರೀ. ಹ್ಮ್. ಅಲ್ಕಿಸಿತ್ತಿದ್ದ . ಕಿಸದಂಗ್ ಚಂದ ಆಗ ಹ್ಮ್ ನಲ್ ಕಿಸದಂಗ ಚಂದ ಆಗ.
ಇನ್ನು ಬ ದಾಪಪ್ಪದೆಂಗ ಮಾಡತಲ್ಲಾನಾ. ಹಳ್ಳಗಿ ಬಡಗಿದ್ದಂಗ ಎಡ ಮಾಡ್ತಾ ಆಗ ನಾನೇ ಚುಂದಿರಿ . ಮುಂದ್ರಿಯಂತ. ಹ್ಮ ಅರೇ ಚಿಪ್ಸ್ ದಿಂದೆ ಅಂತಿದ್ದೆ ಬೇಸ್.
ಹ್ಮ್ ಬರ್ರೆ ಹನ್ನದ ದನ್ಸ ತಿಂತಾವಣ್ಣ. ಮಗ್ ಬರ್ತವೆ ಬರೀ ಎಣ್ಣೆ ದಿನ ಕರ್ದ. ದ್ರ ಎದಕ್ ಬರ್ತದೆ ಮತ್ತೊಂದ್ ಇ ಅಂತ ವೀಕ್ ಮತ. ಸ್ವಲ್ಪ ಏನಾದಾರರು ಚಲೋ ಚೊಲೋ ತಿಂದ್ರ ಅ ದಪ್ಪಗಿಪ್ಪಿ ಚಲೋ ಇರ್ತಾಳ ಸ್ವಲ್ಪ. ಹಂಗ ಕಡ್ಡಿ ಇದ್ದಂಗಐತಪ್ಪ ಬರತ.
ನಾ.
ಹ್ಮ್ ಕಡ್ಡಾರ್ಸವ ಬಾಪ ಇರುತ್ತ
ನ ದಪ್ಪ ದ ಇರಟುವಂಸದ
ಜರ ಗಾಳ ಬಿಸಬುಟ್ರ ಹಾರಕ ಉಡ್ತ ಗಾಳಿಗೆ ಹೌದದಾ ಹಿಡ್ಕಬಾರ್ದಿ ಬಿಟ್ಟ ಡಕಿತ್ತ ಹೋದ್ರ ಕದ್ಲು ನೆಲ್ಲ ಬೀಳ್ತಿತ್ತಾನ ಹ್ಮ್ ಬನ್ನಿ ಹ ಇಷ್ಟ ಆಗ್ತ ಹಾ ದು ನಿಷಯತ ಮತ್ತೆ ಅಪ್ಪಾ ಕಾಲೇಜ ಜಂಗತಿ
ಕಾಲೇಜ್ ಬೇಸಯತವಾ ನಮ್ ಕಾಲೇಜ್ ನೋಡ್ರ ಎಕ್ಸಾಮ್ ಹಯ್ತು ಫೇಲ್ ಆಗಿವಿ ಹಡವ ರರಿವಾಲ ಚಂಗೂ ಹೊರ್ಬೇಕು ಒಂದನ ಆಗತವು
ಹ ಸ ಹ್ಮ
ಹ ಹೌದ ಹೌ ಮದ ಕಷ್ಟ ಅಸುಕ್ಕದ್ದದು ಣ ಶ್ರಮಂತರ ಮನೆ ಹೊಟ್ಟಲ್ಲ ಶ್ರೀಮಂತ ಬಸಂಗ
ಸ್ವಲ್ ಪಾಸ್ ಆದ್ರೆಏನ ಫೇಲ್ ಆದ್ರೆನ ಅವ್ರಿಗಏನ್ ಆರಾಮ್ ಹ್ಮ್ ನೋಡರು ಹುಡು ಜತೆ ನಷ್ಟ ಮಾಡ್ಲಿ ಅನ್ಕೊಂತ
ಹಸ ಮಾಡ್ತಾವ ಎಲ್ಲ ಮಾಡ್ತಾವ ಈಗ ಕರೆಂಟ್ ಇಲ್ಲಿ ಪಡಕ ನೋಡಿ ನಮ್ ಲೆಫ್ಟ್ ಲೆಫ್ಟ್ ಆಯ್ತವಾ ನಮಗ ಶಿಫ್ಟ್ ಮಾಡಸೇ ನಾವು ಹಾಸ್ಪಿಟ್ಲ
ಆರಂ ಬಿಡಪ್ಪ ಹಂಗೇಂದ್ರೆ
ದಏನಾರ
ಹ್ಮ್
ಅಲ್ಲಾ ಇಲ್ಲಿ ಮೇಡಮ್ ಅದಾರ ಮೇಡಮ್ ನಮ್ಮೇಡಮ್ಮದರಲ್ಲಿ ಸ್ಯರಿ ಒಂದ್ ಐದ್ ಸಾವಿರ ಕೊಡದಾರ
ಕಪ್ಪಾತಲ್ಲಿ ಹ ಚ ಕತ್ ನೋಡಿ
ನ ಮೇಡಮ್ ನಾ ಕಾಟಕ್ ಒಳಗೋಡುವ ಬಾಳ ಇಲ್ತೆ
ಹ ಅಯ ಹ ಯಾಕ ಕಟ ಕೊಡ್ತೀರಿ
ಏನಾಯತ ನಂಗಗ ಬರೇ ಮೂರ ಹತ್ ತಂದಸ್ರಿ ಹಳ್ ತಗೋಳ
ಏನೇಏನೋ ಮಾಡ್ಕೊಗ ಅ ನಮ್ಮ ಹ್ಮ್
ಮತ್ತೆ ಅಾನ ಟ್ರಿಪ್ಗೆ ಹೊಂಟಿರ್ಲ್ಲ ಪ್ರವಾಸಕ
ಪ್ರವಾಸಕ್ಕೆ ಹೋಗ್ಬೇಕಕ್ಡ ಈಗ ಯಾವನ್ ಪ್ಲಾನ್ ಮಾಡ್ತನ್ ಒಮ್ರ ಪ್ಲಾನ್ ಮಾಡ್ರ ಒಮ್ರ ಅಂದೆ
ಹ ಬ್ಯಾನವಾ
ಹ್ಮ್ ನಾವ್ ಹೋಗದ ಯಾರು ಕರ್ಕೊಂಡಬರಲ್ಲಾ ಬಿರಿಯಾನಿ ಹಾಕಿದ್ದಾರ ಎದ ನೋಕ್ಕಾರೆ
ಡ ನಾ ನಾವ ಹೋಗಂಬರ ಮತ್ತೆ
ನಾವ ಒಂಬ್ರಿ ಎಲ್ಲಿಗ್ ಬಂಬ್ರ
ಎಲ್ಲ ರ ಬರ ಹ್ಮ್ ನನ ಕ ಮಾಡ್ತೇನ್ ರರಿಪ್ಪಪ್ಪು ಎಷ್ಟು ಜ ಮಾಡ
ಹ ನ ಮಾಡ ಯಡ್ಡು ಯಲ್ಲಿ ಹೂಗ್ಬೇಕಂತ ಡಿಸೈಡ್ ಮಾಡಿ
ಬ ಸಣ್ಣ ಊಡಕ ಏನಯತಪ್ಪ ರೋಜನಾಳಗ ಯೋಜನೆ ಎಲ್ಲ ಅವ್ರ್ದ ಇ ಸೋಂಪುರ್ ಸೋಂಪುರ್ ಸ ಸೋಂಪಪಡಿ ಮಾರ ಕ ಸೋಂಪುರ್ಗೆ
ಅಲ್ ದಸಕ ಇರ್ರ ಕೆಸ ಮಾಡ ಹೌದು ಸಂಭ ಪಡಿ ಮಾರ ಹಕಿ
ಅಲ್ದವಾ
ಹ್ಮ ಮತ್ತೆ ಎಲ್್ರಿ ಟ್ರಿಪ್ಬ್ ದೂರ ಹೋಗಡಂಬ್ರಿ ಇನ್ನು ಒಂದ್ ನಲ್ಕು ದಿವ್ಸ
ಇದುಕ್ಕ ಒ ಮರಿ ಹಿಮಾಲಯ ಪರ್ವದಕ್ಕ ಒ
ಅಲ್ಲು ಹೋಬರನ್ರ
ಕೇದಾರನಾಥ ಹೋಗಿ ಬರಾನ್ ಬ್ರಿ ಕೇದಾರನಾಥ ಊ ಮಾಡಏನ ಹತ ನ
ಕೇದ್ರನಾಥ್ ಗೋಬುರಂದ್ರ ಒ್ ಸರಿ
ಏನ್ ಆರ್ರ ಹ್್ರ ಅದೇಏನ ಜೀವನ್ ಬಾಗ ಇದ್ದದ್ದ ಜೀವನ್ ಆಗ್ ಕಷ್ಟ ಸುಖ ಎಲ್ಲ ನೆಮ್ಮದಿಯಗಿರಬೇಕ ಮನಸ ಇದ್ದೇಾರೆ ನಮ್ಮ ನೆಮ್ಮದಿಯ ಆಗಿರಬೇಕ ಇದ್ರೆ ನೆಮ್ಮಿಿಯ ಹಗಿರ್ಬೇಕ ರಕ್ಕರ್ತಾವ ಒಕ್ಕರ್ತಾವ ಹಂಗ ಅಲ್ಲ ಮಾಡಿ ಅವ್ರ ಒಣ್ಣ ಪುಕ್ಕಂತ ತಂಗ ಒ ಪಕ್ಕ ಸತ್ತಾಡ್ಬೇಕು ದೇಶ ಸತ್ತು ಈಷ ಹೋದ ಅಂತಾರ
ಹ್ಮ್
ಹಾ ಹೊಸಾಮ ಒಮ್ಮ್ರೀ
ಏ ಬಸಮ್ಮ ಕಿಸಮ್ಮ ಯಾರು ಬೇಡ ನಾವು ಬಾಯ ಚಷ್ಟ ಹೋಗ್ ಬರ್ರಿ
ಅ ಮತ್ತನ್ ಕರ್ಕೊಂಡಂದು ಮ
ಅವನು ಅವ್ರ ಅವರು ಒಂದ್ ಹ್ ಜನ ಕೇಳನ್ ಅನ್ಷ ಮಜ್ ಅವ್ರ ಎಲ್ಲಾರ ಕಂದ್ರ ಹ
ನಾನ ಒಂದ್ ಐದ ಮೇ ನೀನ್ ಕೇೇಳತ್ನಾ ನೀ ಒಂದ್ ಐೇ
ಏ ಇಬ್ರು ಡ್ರ ಅದರ್ ನಮ್ ಡ್ರದರ್ ಇಬ್ ಅವ್ರನ್ ಕೇೇಳತ್ ನನ್ ಮಷ ಮಂಜುನಾ
ಹ್ಮ್ ನಮ ಡ್ರ ನಾನ್ ಕಾಯತೀನಿ ಬೈಕ್ ತಗ ರೋಡ ಮತ್ತೆ ಯಲ್ಲ
ಾಯನಾ
ಹ ಕೇದಾರನಾಥ್ ಬಿಡ
ಹ್ಮ್ ಎದಾರ ಆ್ತವೊಂಡ್ರಿ ಅ್ರ ಟ್ರೈನ್ ಹೋಗಂಬ್ರಿ ಮತ್ತ ಎಾರ ಬರೆ ಕಡೆ ಹೋಗಕ ಅ್ರ ಗಾಡಿ ಮಾಡಿ ಅ್ರ ಕಾರ್ ಗಿ ಮಾಡಿ ಕೆ ಹೋಗಮ್ಮ ಹೌದಲ್ಲ ಅಂಜ ಮಂಟ ಇರುತ್ತೆ ಸ್ಲ್ಪ
ಎಂಜಾಯ್ಮೆಂಟ್ ಇರ್ತ ಇಷ್ಟ ಇರ್ತ ಬೈಕ್ ನಮ್ ಹೊಡೋದ ಆಾಗಲ್ಲ ಕಾರ್ ಒಡ್ಯೋದ ಆಾಗಲ್ಲ ಹಾ ಸತ್ತಿವಷ ಸಂ ಭಾಯ ಹ್ಮ ಹತ್ತು ನಿಮಿಷ ಆತ್